ಹಲೋ
ಕೇಳ್ತಲ್ವೇನೆ ಏನಿಲ್ಲ ಸುಮ್ನೆ ಅ ಸುಮ್ಮನೆ ಕೂತಿದ್ದೆ ನಾನೇ ಮಾಡ ಮಾಡ ಅಂದಕೊಂಡೆ ಅಷ್ಟಲ್ಲಿ ನೀನೇ ಮಾಡ ಹೊಡೆ ಬಿಟ್ಟೆ ಫೋನಾ ಹ್ಮ
ಹ್ಮ ನೀನು ಅದೆ ಎಲ್ಗೂ ಹೋಗ್ಬೇಕು ಅಂದಲ್ಲ
ಯಾರು
ನೀನೇ ಎಲ್ಗ ಹೋಗ್ಬೇಕು ಅಂತ ಅಂದಲ್ಲ
ಹ್ಮ್ ಹ ಹೋಗ್ಬೇಕು ಅಂತ ಅಂದೆ ಆಮೇಲೆ ಹೋಗಮ್ಮ ಅಂತ ಸುಮ್ನ ಅ ಈಗ ಒಂದು ಮಾತಾಡ್ಬಿಟ್ಟು ನಿನ್ ಜೊತೆ ಒಂದ್ ಹತ್ ನಿಮಿಷಾ ಮತ್ತೆ ಹೋದ್ರೈತಿಲ್ಲ ಆದ್ರೂ ಮತ್ತೆ ಮಾಡ್ತೀನಿ ಒಂದ ನಿಮ್ದ ಒಂದ್ ಹತ್ತು ನಿಮಿಷ ಮಾಡ್ತೀನಿ ಎಷ್ಟೋ ದಿನ ಆಐತೆಲ್ಲ ಮಾತಾಡ ನಿನ್ ಜೊತೆ ಈಗ ಒಂದ್ ಹತ್ತು ನಿಮಿಷ ಮಾತ್ತಡ ಬಿಟ್ಟು ಆಮೇಲೆ ಸುಮಾರು ಒಂದ್ ಅರ್ಧ ಗಂಟೆ ಬಿಟ್ಟ ಮಾಡ್ತಂಗ ಎಲ್ಲ ಹೋಗಿದ್ದು ಆಯತಲ್ಲ ಹೋಗಿದ್ದ್ ಬರ್ತ ಹ್ಮ ಅದೇ ಏನಿಲ್ಲ ಏನ ಹ್ಮ್ ಅದೇ ಕಬಾಬ್ ಮಾಡೋದ್ ಹೆಂಗೆ ಅಂತ ಕೇಳ್ದಲ್ಲ ಕಬಾಬ್ ಮಾಡೋದ್ ಹೇಳ್ಕೊಡ್ತನ್ ನೋಡ ಈಗ
ಹ್ಮ ಹ ಹೇಳು
ಕಬಾಬ್ ಹೆಂಗ ಮಾಡ್ಬೇಕಂದ್ರೆ ಕೋಳಿ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ತರಬೇಕು
ಹ್ಮ್ ನಮ್ಮ್ ಮನೆಲ್ಲಾ ಹತ್ತು ಜನ ಇದೀವಿ ಎಷ್ಟ್ ಕೆಜಿ ಬೇಕು
ನಿಮ್ಮ ಮನೆ ಎಷ್ಟ ಜನ ಇದ್ದೀರಿ ನೀವ್ ಮನೇಲಿ ಹತ್ ಜನಾ ಇದ್ರೆ ಒಂದ್ ಎರಡ್ ಕೆಜಿ ಸಾಕ ಒಂದ್ ಟೈಮ್ಗೆ ಒಂದ್ ಸಲಿಗೆ ನೀವು ಕಬಾಬ್ ತಿಂತೀವಿ ಹ್ಮ ಆ ಕಬಾಬ ತಿನ್ಬೇಕಂದ್ರೆ ಒಂದ್ ಎರಡು ಕೆಜಿ ತರ್ಸಿ ಹತ್ ಜನಾ ಇದ ಇಂದ್ರೆ ಒ ಒಂದ್ ಸಮಯಕ್ ತಿನ್ಕೋಬಹದು ಅಷ್ಟ
ಹಾ ಸರಿ ಸರಿ
ಅಂದ್ರೆ ಜಾಸ್ತಿ ದಪ್ಪ ದಪ್ಪಕ್ಕೆ ಎಲ್ಲ ಒಡ್ಸಕ್ ಹೋಗ್ಬಾರಡ್ದು ಕಬಾಬ್ಗಾದ್ರೆ ಒಂದ್ ಸಣ್ಣಕ್ಕೆೆ ಒಡ್ಸ್ಕೊಬೇಕು
ಹ್ಮ ನಮ್ ಪರ್ಚೆ ಇರೋರು ಕೋಳಿ ಅಂಗಡಿ ಮಾಡ್ಗೋರೆ ಅವ್ರ ಕೈಲಿ ಹೇಳಿ ಹೊಟ್ಸ್ಕೊತವಿ
ನೀನ್ ಪರಿಚಯ ಅವ್ರಲ್ಲಾ ನೀವ್ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ಹೇಳ್ಬಿಡ್ತ ಇತಾರ ಅವರು
ಅಂದ್ರೆ ಕಬಾಬ್ಗೆ ಅಂದ್ರ ಅವರೇ ಕಟ್
ಹ್ಮ್ ಅದೇ ಹ ಹಂಗೆ ಕತ್ರ್ಸ್ಕೊಂಡಿ ಮಾಮೂಲಿ ತಗ ಬಂದಾದ್ಮೇಲೆ. ಸ್ವಲ್ಪ ನೀರಲ್ಲಿ ತೊಳೆದ್ ಬಿಡ್ಬೇಕು ನೀರಲ್ಲಿ ತೊಳೆದಾದ್ಮೇಲೆ ವೆನಿಗರ್ ಅಲ್ಲಿ ತೊಳಿಬೇಕು
ಹಾ
ವಿನಿಗರ್ ಹ ಏಕೆಂದ್ರೆ ಎಲ್ಲಾ ಮೆತ್ ಮೆತ್ ಮತ್ತೆ ಟೇಸ್ಟ್ ಸಿಗ್ಬೇಕಲ್ಲ ಸ್ವಲ್ಪ್
ಹಓ ಹಂಗ ಹ ಹೇಳುವ ಹೇಳ
ಅದಿಕ್ ವೆನಿಗರ್ ಅಲ್ಲಿ ತೊಳಿಬೇಕು ಮತ್ತೆ ಸೊಪ್ಸೂರಿ ಮುತ್ತಲದಲ್ಲಿ ಸೋಸ್ಕೋಬೇಕದ ಚಿಕನ್ ಎಲ್ಲ
ಆಯ್ತು
ಅದೆಲ್ಲ ಸೋಸಾದ್ಮೇಲೆ ಒಂದ್ ಕಡೆ ಇಡ್ಕೋಬೇಕು ಅದೆಲ್ಲ
ಹಾ
ಇಡ್ಕಂಡ ಆದ್ಮೇಲೆ ಕಬಾಬ್ಗೆ ಏನೇನ್ ಕಳ್ಸ್ಬೇಕಂದ್ರೆ ಒಂದು ತಪ್ಲಿ ಎತ್ಕೋಬೇಕು
ಹಾ
ಅದಕ್ಕೆ ಎತ್ಕೊಂಡು ಸೋಸೆ ಮೆಣ್ಸಿಿನ ಪುಡಿ ಮತ್ತುತ್ತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸಿಲಿ ಆಡ್ಸ್ಕೋಬೇಕು ಅದು ಮೆಣಸುನ್ ಪುಡಿ ಖಾರದ ಪುಡಿ ಹ್ಞೂ ಮಿಶ್ರಣ ಮಾಡಬೇಕು ಮೆಣ್ಸುಂ ಪುಡಿ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪುಡಿ ಮತ್ತೆ ಸ್ವಲ್ಪ ಕರಿಯಳು
ಹಾ ಬಿಳಿ ಎಳ್ ಹಕ್ಬಾರ್ದ
ನಿಮ್ ಇಷ್ಟ ನಿಮ್ಗೆ ಯಾವ್ದು ಇಷ್ಟ ಅದ್ ಹಾಕೋಬೋುದು
ಹ್ಮ
ಮತ್ತೆ ಕರ್ಬೇವಣ ಸೊಪ್ ಹಾಕ್ಬೇಕು ಹಾ ಕರಿ ಬೇವಿನ ಸೊಪ್ಪು ಹಾ ಕರ್ಬೇವನ್ ಸೊಪ್ಪು ಮತ್ತೆ ಇದು ಬೆಳ್ಳುಳ್ಳಿನ ಸಣ್ಣ ಮುಂಟಾಗೆ ಕಟ್ ಮಾಡ್ಕೊಂಡು ಹಾಕಬೇಕು ರುಚಿ ಬರ್ಬೇಕಂದ್ರೆ
ಹ್ಮ ಜಜ್ವಾರ್ದಾ
ನೀ ಜಜ್ಜದ್ ಗಿಟ ಸಣ್ಣದಾಗ ಕುಯ್ಕೊಂಡ್ರೆ ಚೆನ್ನಾಗಿರತ್ತೆ ರುಚಿ ಕೊಡುತ್ತೆ
ಹ್ಮ ಸರಿ ಹೆಂಗಾದ್ರೆ ಕುಯಕತೀನ್
ಹಾ
ಹ್ಮ
ಸರಿ ಆಯ್ತು ಸ್ಣ ಕುಯ್ಕೊಂಡಿ ಎಲ್ ಎಲ್ಲಾ ಮೊಟ್ಟೇಲ್ ಕಲ್ಸ್ಕೋಬೇಕು ಮೊಟ್ಟೇಲ್ ಕಲ್ಸ್ರೆ ರುಚಿ ಬರುತ್ತೆ ಮತ್ತೆ ಸ್ವಲ್ಪ ವೆನಿಗರ್ ಹಾಕ್ಬೇಕು
ಬು
ಮೊಟ್ಟೆ ನೀವು ಎರಡು ಕೆಜಿಗ ಅಂದ್ರೆ ಒಂದ್ ಎರಡು ಮೊಟ್ಟೆ ಹಾಕಿ
ಹ್ಮ ಎರಡು ಮಖೆನಾ ಹಾ ಸರಿ
ಎರಡು ಮೊಟ್ಟೆ ಹಾಕೊಂಡು ಕಲ್ಸ್ಕೋಬೇಕು ಹ್ಮ ಹ್ಮ ಹ್ಮ ಮೊಟ್ಟೆ ಓ ಓಹೋ ಹ ಇ ಅದೇ ಮೊಟ್ಟೆೆಯಕ ಕಲ್ಸ್ಕೋಬೇಕು ಅದೆಲ್ಲಾ ಚೆನ್ನಾಗ್ ಮಿಶ್ರಣ ಮಾಡದ್ಮೇಲೆ ಮಾಂಸ ಇರುತ್ತೆಲ್ಲ ಅದೆಲ್ಲಾ ಹಕಿ ಚೆನ್ನ ಮ ಹಾ ಚನ್ನಾಗ್ ಮಿಶ್ರಣ ಮಾಡ್ಬೇಕು ಅದೆಲ್ಲ ಮಿಶ್ರಣ ಮಾಡದ್ಮೇಲೆ ಸುಮಾರು ಒಂದ್ ಐದ್ ನಿಮಿಷ ಹತ್ ನಿಮಿಷ ಹಂಗೆ ಬಿಡ್ಬೇಕದ
ಹಾ
ಐದ್ ನಿಮಿಷ ಹತ್ ನಿಮಿಷ ಹಂಗೆ ಬಿಡ್ಬೇಕು ಬುಟ್ಟ ಆದ್ಮೇಲೆ ಒಂದು ಬಾಣ್ಲೆಗೆ ಎಣ್ಣೆ ಹಕಂಡಿ ಗ್ಯಾಸ್ ಮೇಲೆ ಕೈಸ್ಕೋಬೇಕು
ಹಾ
ಹ ಇಸ್ಕಂಡ ಆದ್ಮೇಲೆ ಹ್ಮ್ ಎಣ್ಣೆ ಕಾಯಿ ಕಾಯಿಸಬೇಕು
ಎಣ್ಣೆ ಎಷ್ಟು ಒಂದ್ ಲೀಟರ್ ಬಿಡ್ಲಾ
ಹ ಅಂದ್ರೆ ಚೆನ್ನಾಗ್ ಬೈತವೆ್ರ ಒ ಒಂದ್ ಮುಕ್ಕಾ ಲೀಟ್ರ ಬಿಡು ಸಾಕು ಒಂದ್ ಲೀಟ್ರ ಬೇಡ ಹ್ಮ್ ಹ್ಮ್ ಹ್ಮ್ ಹ್ಮ್ಮ
ಆಮೇಲೆ ಅಜ್ಜಿ ಏನ್ ಕಬಾಬ್ ಮಾಡೋದು ಹೇಳ್ತಾ ಇಲ್ವಾ
ಇಲ್ಲ ಇಲ್ಲ ಅವ್ರ ಅವ್ರ ಮನೆ ಹೋಯ್ತವ್ರ ಮತ್ತೆ ಅದ ಎಣ್ಣೆ ಎಲ್ಲ ಕಾಯ್ದ ಆಮೇಲೆ ಕಬಾಬ್ ಹಾಕ್ಬೇಕ ಅಂದ್ರೆ ಚಿಕನ್ ಪೀಸ್ ಇರುತ್ತಲ್ಲ ಅದ್ ಹಾಕ್ಬೇಕು
ಹ್ಮ ಹಾ
ಹ್ಮ್ ಅದ್ ಹಾಕಂಡಿ ಎಣ್ಣೆ ಗಜ್ಜಜ್ದ್ ಹಾಕ್ಬೇಕು
ಎಣ್ಣೆ ಗಜ್ಜೆ ಹಾಕ್ಬೇಕಾ
ಎ ಎಣ್ಣೆೆಗೆ ಅಜ್ಜಲ್ಲ ಅದ್ ಮಸಾಲೆ ಇರುತ್ತಲ್ಲಾ ಮಿಸ್ಗಿ ಹೇಳ್ದೆ ನೀನ್ ಏನಂತೀಯೋ ಅಂತ
ಹಾ ಹಾ ಹ್ಮ್
ಹ
ಹ ಆಮೇಲೆ ನಿಮ್ ಮನೇಲಿ ಯಾವಾಗ್ಲ ಹಿಂಗೆೇನ ಕಬಾಬ್ ಮಾಡೋದು
ಹ್ಮ ಹಿಂಗೆ ಮಾಡುದು ಅದ ಎಣ್ಣಗ ಹಾಕ್ಬೇಕು ಇದೆಲ್ಲಾ ಫುಲ್ ಹಂಗೆ ಚೇಂಜ್ ಮಾಡ್ತಬೇಕು ಹ
ದಬಕ್ತಾ ಇರ್ಬೇಕು
ಸ್ವಲ್ಪ ಹಂಗೆದ ಒಂದ್ ಕಡೆ ಹಿಡ್ಕಂಡು ತಿನ್ಬೇಕ ಕೊಡ ಆ ರುಚಿ ಎಲ್ಲ ಚೆನ್ನಾಗಿರುತ್ತೆ ಹಾ ರುಚಿ ಕೊಡುತ್ತೆ ಹಂಗ ಆಗಿ ಏನು
ಹಾ ನಮ್ಮ ಮನೇಲಿ ಹತ್ ಜನ ಇದ್ದೀವಿ
ಚೆನ್ನಾಗಿರಗದೆ ಎಲ್ರಿಗೂ ಬೇಯ್ಸ ಹಾಕು ಹ ರುಚಿ ಕೊಡ ಮತ್ತೆ ಹಂಗೆ ಮಾಡುಕ್ ಪಪ್ಪ ಎಷ್ಟೋ ದಿನಕ್ಕೆ ತಿಂದಿರ್ತಾರೆ ಹ್ಮ್
ಹ್ಮ್ ಎಲ್ಲಾರ್ಗು ಐದ್ ಪ್ಲೇಟ್ಗೆ ಹಾಕಂಡ್ರೆ
ಹ್ಮ್ ಐ ಸ್ಲೀಟ್ನು ಹಂಗಗೆ ಇದಿದ್ದಾನ ಬೇಸ ಹ್ಮ್ ಇಬ್ಬ ಇಬ್ರು ಕುೂತ್ಕಾ ತಿಂತ ಅರೆ ನಿಧ ಬೇಯ್ಸು ಹಂಗೆ ಹಸಿ ಹಸಿ ಎಲ್ಲಾ ಕೊಡಕ್ ಹೋಗ್ಬೇಡ ನಿಧನ್ ಬೇಯಿಸು ಸ್ವಲ್ಪ ಚೆನ್ನಾಗ್ ಬೇಯಿ ಬೇಾದ್ಮೇಲೆ ತಿಂದ್ರೆ ಬಾಳ ರುಚಿ ಕೊಡುತ್ತಾಗ ಹ್ಮ್
ನಿಮ್ಮ್ಊರಲ್ಲಿ ಯಾವ್ದಾದ್ರು ಮದ್ವೆ ಇದ್ಯಾಾ
ಮದ್ವೆ ಐತಿ ಈಗ ಹೋಯ್ತವ್ರ ನಮ್ಮ ಅಮ್ಮ ಎಲ್ಲಾ ರೆಡಿ ಆಗಿ ಹ್ಮ ಆಯ್ತು ಹಾ
ಹೇಳಳಿದ್ರು
ಹೌದಾ
ಹ್ಮ್ ಮದ್ವೆ ಇದೆ ನಮ್ಮ ಮನೇಲಿ ಅದಕ್ಕೆ. ಎಏಡ್ ದಿನ ಕಾಲೇಜ್ಗೆ ಹಯ್ತೇನ ಅಂತ.
ದೊಡ್ಡ ಆಂಟಿ ಕೊಟ್ಟಲನೆ ನಿಂಗೆ
ಹ್ಮ್
ಸರಿಪಾ ಹ್ಮ
ನಿಮ್ ಕಡೆ ಮದ್ವೆೇಲಿ ಎಷ್ಟ್ ಜನ ಹೋಯ್ತಾರೆ.
ನಮ್ ಕಡೆಯಲ್ಲಿ. ಮದ್ವೆೆಗೆ ಹಯ್ತಾರೆ ಏನಿಲ್ಲ ನಾವು ಜಾಸ್ತಿ ಹತ್ರದವರು ಅಂದ್ರೆ ಎಲ್ಲ ಹಯ್ತತಿೀವಿ ಗೊತ್ತಿಲ್ಲ. ಇ ಆದ್ರೆ ಮನೆ ಒಬ್ಬರುೂ ಹಯ್ತೀವ ಅಷ್ಟೆ.
ನೀವು ಮುಯ್ಯೆಲ್ಲ ಆಗ್ತೀರಾ.
ಇನ್ನೇನ್ ಮಾಡೋದು ಮದ್ವೆ ಹೋದ್ಮೇಲೆ ಹಂಗೆ ತಿನ್ಕೊ ಬರಕ್ ಆಗಲವಲ್ಲ
ಹ್ಮ ನಾನ ಹಂಗೇನಿಲ್ಲ ಹೋಗೀ ಹೋಗಿ ಮದ್ವೆ ಮೇಕೆ ಇದು ಗಂಡು ಹೆಣ್ಣು ನಿಸಿರೋ ಕಡೆ ಹೋಗೋದೇ ಇಲ್ಲ.
ಬರೀ ಊಟ ತಿನ್ಕೊಂಡ ಬಂದ್ಬಿಡ್ತರಿ.
ಹಾ ಅಡ್ಗೆ ಮನೆ ಕಡೆನೆ ಹೋಯ್ತೀವಿ.
ಹ್ಮ್ ಆ ಊಟಕ್ಕೋಸ್ಕರ ಹೊತ್ತಿರಿ ನೀವು ಊಟಕ್ಕೋಸ್ಕರ ಹೊತ್ತಿರಲ್ಲ
ಹ್ಮ ಹೋ
ನಡೀತದೆ ಏನಲ್ಲ ಹಂಗೆ ತಿನ್ಕೊ ಬಂದ್ರು ನಡೀತದೆ
ಹ್ಮ್ ಅವ್ರೇನು ಹೋಡಿಯಲ್ವಲ್ಲ ಮುಯ್ಕ ಕೊಟ್ಟಿಲ್ಲಾ ಅಂತ.
ಹ್ಮ ಹೊಡೇಯಲ್ಲ ಕೊಡವರು ಕೊಡ್ತಾರಷ್ಟೇ.
ಹ್ಮ್
ಹ್ಮ್ ಅದೇ ಏನು ಒಂದಲ್ಲ ಅದೇನು ಇದೇ ಮಾಡೋದ ಹೇಳ್ಕೊಡ್ತೀನಿ. ಮೊಟ್ಟೆಅನ್ನ ಮಾಡೋದು ಹೆಂಗೆ ಅಂತ ಹೇಳು ಸ್ವಲ್ಪ
ಮೊಟ್ಟೆನ್ನ ಏನು ಮಾಮೂಲಿ ನಿಮ್ಮಂಗೆ ಮಾಡದು
ಹೇಳೆ ಹೆಂಗ್ ಮಾಡದಂತ ಇಷ್ಟ ಆಕತ್ಷ್ಟತು ಈಗ ಇದ್ ಹೇಳ್ಬಿಡು ಮತ್ತೆ ಮಾಡ್ತನಂ ಗಂಟಿ ಕಲ್ ಕಾಲ ಬೂಟ್ಟಿ ನನಗೂ ಎಲ್ಲ ಹೋಗದೈತ ಹೋಗಿದ್ ಬಂದಿ ಹ್ಮ್
ಏ ನಾನು ಮೊಟ್ಟೆ ಅನ್ನನ ಈಗ ಮನೇಲ್ ಜಾಸ್ತಿ ಮಾಡ್ತಾ ಇಲ್ಲ.
ಹೌದಾ ಅಂದ್ರೆ ಹೊರ್ಗಡೆನೆೇ ಕೊಡ್ತಿಂತೀರ ದುಡ್ಡಾ
ಹ್ಮ ಅಂಗಡಿಲಿ ಎಲ್ಲಾ ಸಿಗ್ತದಲ್ಲ.
ಹ್ಮ
ಹಂಗೆ ಹೋದಾಗ ಒಂದೊಂದ್ ಪಿಲೇಡ್ ತಗ ತಿಂತವೇ
ಹ ಅದೇ ಎಷ್ಟ್ ಕೊಡ್ತಾರೆ ಎಷ್ಟ್ ಕೊಡ್ ತಿನ್ಬೇಕ ಅವಕೆಲ್ಲ
ಹ ಮೂವತ್ ರೂಪಾಯಿ ಕೊಟ್ರೆ ಕೊಡ್ತಾರೆ.
ಹೌದಾ ಹೌದಾ ಹ್ಮ
ನಿನ್ ಕಡೆ ಎಲ್ಲ ಎಷ್ಟು ರೂಪಾಯಿ ಅದು
ಮೂವತ್ ರೂಪಾಯಿ ಎಲ್ಲ ಅಲ್ಲದೆಲ್ಲ ಮೊಟ್ಟೆನ ಅರವತ್ತು ಎಪ್ಪತ್ತು ರೂಪಾಯಿ
ಓ ಅಷ್ಟೊಂದ
ಜಾಸ್ತಿನೇ
ನಮ್ ಕಡೆ ಎರಡು ಎರಡು ಬರ್ತವೆ ಎರಡ್ ತಟ್ಟೆ
ಎರಡು ತಟ್ಟೆ ಅದೇ ಅಲ್ಲೆಲ್ಲ ಜಾಸ್ತಿ ಈ ನಗರ ಎಲ್ಲ ಇರುತ್ತಲ್ಲ ಹಂಗಾಗಿ ಜಾಸ್ತಿ
ಹ್ಮ್ ಚೆನ್ನಾಗಿರುತ್ತಾ
ಹ್ಮ್ ಬಹಳ ಚೆನ್ನಾಗಿರುತ್ತೆ ರುಚಿ ಇರುತ್ತಮ್ಮ ಚೆನ್ನಾಗಿರುತ್ತೆ ಹ್ಮ್ ಹ್ಮ್ ಸರಿ ಸರಿ ಆಯ್ತಾಗೋ ಅಪ್ರೂಪ ಕ ಇದ ಇದೆಯಲ್ಲ ಬರ್ತೀವಿ
ಹ್ಮ್ ಹ್ಮ್
ಹ್ಮ ಇನ್ ಏನ್ ಮಾಡೋದು ಹ್ಮ್ ಸರಿ ಆಯ್ತಗೋ ಮತ್ತೆ ಯಾವಾಗಾರ ಕರೆ ಮಾಡೋದ ಗೇ ಹೇಳುವಂತೆ ಮೊಟ್ಟೆ ಇಂದ ಏನ್ ಮಾಡದಂತ ಈ ನಾನು ಎಲ್ಲೋ ಹೋಗೋದೈಐತೆ ಒಂದ್ ಸುಾರ ಒಂದ್ಂಟೆಗೆಲ್ಲ ಕಾಲ್ಬ ಬಿಟ್ಟು ಮಾಡ್ತೇಿ ನಾನನ್
ಹ್ಮ್ ಸರಿ ಸರಿ ನಾನು ಹೋಗ್ಬೇಕು ಆಯ್ತು
ಹ್ಮ್ ಸರಿ ಸರಿ
ಹ್ಮ್